ಹಲೋ ಸರ್ ಕೇಳ್ತಾ ಇದೆಯಾ
ಹಾ ಕೇಳ್ತ ಇದೆ ಸರ್ ನಿಮ್ದು ಊಟ ಆಗಿದಿಯಾ ಸರ್
ನಮ್ದು ಊಟ ಆಗಿದೆ ಸರ್ ನಿಮ್ ಮನೆಯಲ್ಲಿ ಎಲ್ಲಾ ಹೆಂಗಿದ್ದಾರೆ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು
ಸರ್ ನಮ್ಮ್ ಮನೆಯಲ್ಲಿ ಎಲ್ಲಾರೂ ಆರಾಮ್ ಇದ್ದಾರೆ ಸರ್ ನಮ್ಮ ನಿಮ್ಮ ಪರಿವಾರದವರು ಹೇಗಿದ್ದಾರೆ ಸರ್ ನಿಮ್ಮ ಊ ರಲ್ಲಿ ಮಳೆ ಬೆಳೆ ಹೇಗೆ ಇದೆ
ಹಾಗೆ ಇದಾರೆ ಸರ್ ಮಳೆ ಅಂತರು ಈ ಹುಳಗಳು ಬರ್ತಾವ ಗೊತ್ತ ಸರ್ ಬೇಸಿಗೆಯಲ್ಲಿ ಮಳೆ ಸಣ್ಣ ಹುಳಗಳು ಹಾ ಬಸವನ ಹುಳಗಳು ಅಲ್ಲ ಸರ್ ಗಾಳಿಯಲ್ಲಿ ಉಳಗಳು ಬರ್ತ ತಾ ಲೈಟಿ ಬೆಳಕಿಗೆ
ಹೌದಾ
ಸರ್ ಆ ಆ ತರಾನೇ ಮಳೆ ಬರ್ತಾ ಇದೆ ಸರ್ ನಮ್ಮ ಊರಲ್ಲಿ ಈಗ
ಈಗ ನಿಮ್ಮ್ ಊರಲ್ಲಿ ಜೊತಿ ಜೊತಿ ಮಳೆ ಇದೆ ಅಂದ್ರೆ ಅರ್ಥ
ಸರ್ ಜಿಟಿ ಜಿಟಿ ಮಳೆಯಲ್ಲಿ ಅರ್ಥ ಅಂದ್ರೆ ಸರ್ ರಾತ್ರಿ ಬೆಳತನ ಮಳೆ ಆದ್ರು ಸರ್ ಒಂದ್ ಐ ಮನ್ಷ್ಯ ಮಾತ್ರ ತೂಯ್ತಾನೆ ಸರ್ ಇದಕ್
ಮನುಷ್ಯ ಮಾತ್ರ ತೂಯ್ಯುತ್ತಾನೆ ಸರ್ ಇದಕ್ಕೆ ಮಳೆ ತುಂಬಾ ಆಗ್ಬೇಕು ಸರ್ ನಿಮ್ಮ್ ಊರಲ್ಲಿ
ಸರ್ ಮಳೆ ಅದು ಆಗ್ಬೇಕು ಸರ್ ಇನ್ನು ಉಳ್ಳಾಗಡಿ ಬಿ ಅವ್ರನ್ನ ನಾಟಿ ಹಾಕ್ಬೇಕು ಸರ್ ಮತ್ತ ಮನಿಗಳಲ್ಲಲ್ಲ ಚಟುವಟೀಕೆಗಳು ಹೆಂಗ್ ನಡೀತೈತೆ ಸರ್ ನಿಮ್ಮ ಮನೆಯಲ್ಲಿ
ಸರ್ ನಮ್ಮ ಮನೆಯಲ್ಲಿ ಎಲ್ಲಾ ಚಟುವಟಿಕೆಗಳು ಚೆನ್ನಾಗಿದೆ ಸರ್ ನಿಮ್ದ ಊಟ ಆಗಿದೆಯಾ ರಾತ್ರಿ ರಾತ್ರಿ ವೇಳೆ
ರಾತ್ರಿ ಬೇರೆ ಊಟ ಇನ್ನೂ ಇಲ್ಲ ಸರ್ ನಾವ್ ಈ ಕಡೆ ಹೊರ ಕಡೆೆಯ ಹೊಲಕೇ ನೋಡ್ಲಿಕ್ಕೆ ಬರ್ತಿದ್ದೇವ ಸರ್ ಹೊಲದಲ್ಲಿ ಕತ್ತಿದ್ದ ಕಾರಣ ಹೊಳೆ ಮನೆಗೆ ಹೋಗಿ ಮಲಗಬೇಕು ಸರ್ ಇನ್ನು
ಸರ್ ರಾತ್ರಿ ವೇಳೆ ಹೆಂಗೆ ಹೊಲದಲ್ಲಿ ಕೆಲಸ ಮಾಡಿಸ್ತೀರಿ ಈಗಾ ಟೈಮ್ ಎಷ್ಟು ಈಗ ಮಲಗುವ ಟೈಮ್
ಈ ಕಡೆ ಎಲ್ಲ ಬೋರ್ವೆಲ್ ತೊಡಗೋರದು ಇದ್ದಾರೆ ಸರ್ ವೈರ್ ಅದು ತೊಡು ಮಾಡ್ತಾರೆ ಸರ್ ಹೊಲ್ದದಲ್ಲಿಂದ ಬೋರ್ ಎಲ್ಲ ಮತ್ತು ಬೇಕಲ್ಲ ಸರ್ ನಮ್ದು ಎರಡ್ ಲಕ್ಷ ಮೂರು ಲಕ್ಷ ಕೊಟ್ಟು ಹೊಲದಳಿಂದ ಬೋರ್ ಹಾಕಿರ್ತೇವಿ ಸರ್ ನಾವು
ಯೂ ಮೀನ್ಸ್ ಸರ್ ಯೂ ಮೀನ್ಸ್ ನೀವ್ ಹೇಳ್ತಾನೇರಿ ನಿಮ್ಮು ಊರಲ್ಲಿ ಕಳ್ಳರು ಬರುತ್ತಾರೆ ಅಂದು ನೀವು ಹೇಳ್ ಸರ್ ಹೌದಲ್ವಾ ನಿಜಾನೇತಾನೆ
ಹೌದು ಸರ್ ಕಳ್ಳರು ಬಹಳ ಜನ ಇದ್ದಾರೆ ನಮ್ಮ್ ಊರಲ್ಲಿ
ಸರ್ ಕಳ್ಳರಿಗೆ ಮತ್ತೆ ಪೊಲೀಸ್ಗೆ ಇಡುದು ಕೊಡ್ಬೇಕಲ್ವಾ ಅವ್ರನ್ನು ಕಳ್ಳರನ್ನು ಹಾಗೆ ಬಿಟ್ಟಾರೆ ಮತ್ತೆ ನಿಮ್ಮ್ ಊರಲ್ಲಿ ಸರ್ ನಿಮ್ಮ ಊರಲ್ಲಿ ಅವರು ಕಳ್ಳರನ್ನು ಹಾಗೇ ಬಿಟ್ಟರೆ ಅವ್ರು ನಿಮಗೆ ಏನಾದ್ರು ಅಪಾಯ ಮಾಡುತ್ತಾರೆ ರಾತ್ರಿ ವೇಳೆ ಅವರಂತೆ
ಸರ್ ಎಲ್ಲಾ ಕಳ್ಳರಿಂದನೆ ಅಂಜಿ ನಾವು ಮನೆಯಲ್ಲಿ ಇ ಇರ್ಲಿಕದ್ದಿದ್ದು ದೇವು ಸರ್ ಇದೆಲ್ಲಾ ಕಳ್ಳರು ಬಹಳ ಡೇಂಜರ ಇದ್ದಾರೆ ಸರ್ ಈಗಿನ ಕಾಲದಲ್ಲಿ.
ಸರ್ ಅವ್ರಂತಲ್ಲಿ ಎಲ್ಲ ಸಾಮಾನಗಳು ಇರುತ್ತವೆ ಚಾಕು ಇರು
ಹೌ ಸರ್ ಚಾಕು ಚೂರಿ ಬಂದೂಕು ಮತ್ತ ಹಂಗ ಪ್ಲಾಸ್ಟಿಕ್ ಟೇಪ್ ಅದು ತುರ್ತಾರ್ ಅಲ್ಲಾ ಸರ್ ಫಿಲ್ಮ್ಗಲ್ಲಿ ಹಂತಾ ಆತರ ಎಲ್ಲಾ ಇಟ್ಕೊಂಡಿರ್ತರ್ ಸರ್ ಅವ್ರು.
ಸರ್ ರಾತ್ರಿ ವೇಳೆ ಬಹಳ ಬಹಳಷ್ಟು ಜನ ಹೊಲ್ದಲ್ಲಿ ಇರ್ತಾರೆ ಎಂಬುದು ಕೇಳ್ಪಟ್ಟಿದಿನಿ ಸರ್ ನಿಮ್ಮೂರಲ್ಲಿ ಹೌದ ಸಾರ್?
ಹೌದ್ ಸರ್ ಹೊಲ್ದಲ್ಲೇ ಇರ್ಬೇಕಲ್ಲ ಸರ್ ಮತ್ತೆ ಬೋರು ವೈರ್ ಎಲ್ಲಾ ಲಕ್ಷ ಗಟ್ಲೆ ಖರ್ಚು ಮಾಡಿ ವೈರ್ ಎಲ್ಲಾ ತಂದ ಹಾಕಿರ್ತಾರ್ ಅಲ್ಲಾ ಸರ್ ಮತ್ತೆ ಮುಂದೆ ಹೊಲ್ದಲ್ಲಿ ಮಳೆ ಅದು ಆಗ್ಲಿಕ್ ಅಂದ್ರ ಮನೆ ನಡ್ಸುದ ಹೆಂಗ್ ರಿ ಸಾರ್?
ಮತ್ತೆ ಸರ್ ಮತ್ತ ನಿಮ್ಗ ನಿದ್ದಿ ಅದು ಬರ್ಲಿಕ್ಕಂದ್ರೆ ಅವ್ರ ಆರೋಗ್ಯ ಹದಗೆಡುತ್ತದ ರಿ ನಿಮ್ಮ್ ಊರಿನವರ್ದ ಆರೋಗ್ಯ.
ಸರ್ ಆರೋಗ್ಯ ಏನ್ ಬಿಡಿ ಸರ್ ಒಂದ್ ಐದ್ನೂರು ಸಾವಿರ ಕೊಟ್ರ ದಾವಕ್ನಲಿ ಎಲ್ಲಾ ಚೆಕಪ್ ಮಾಡ ಒಂದ್ ನಾಲ್ಕ ಗುಳಗಿ ಕೊಟ್ರೆ ಕಮ್ಮ ಆಗ್ಬಿಡುತ್ತತೆ ಸರ್ ಮತ್ತೇ ಏನ್ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಈಗ ಹೊಲ್ದಲ್ಲಿರೋ ಪಂಪ್ ಶಂಟ್ ಎಲ್ಲ ಬಾಳ ತುಟ್ಟಿ ಇರ್ತಾವೆ ಸರ ಒಂದ ವರ್ಷ ಗಟ್ಲೆ ದುಡುದು ನಾವ ಹಾಕ್ಸೋಬೇಕಾಗುತ್ತ ಅಲ್ಲ ಸರ್
ಸರ್ ನಿಮ್ಮ ಊರಲ್ಲಿ ಗದ್ದೆ ಕೆಲಸಗಳನ್ನು ಬಹಳಷ್ಟ ಜನರು ಮಾಡುತ್ತಾರೆ ಎಂದು ಕೇಳ್ಪಟ್ಟಿದ್ದೇನೆ ಮತ್ತು ನಿಮ್ಮ ಹೊಲ ಎಷ್ಟು ಎಕರೆ ಇದೆ ಮತ್ತು ನೀವು ಹೊಲದಲ್ಲಿ ಏನು ಬೆಳೆಯ
ಸರ್ ನಮ್ದು ಒಂದ ಮೂರ ಮೂರ್ ಎಕ್ರೆ ಇದೆ ಸರ್ ನಾವೀಗ ಮೆಕ್ಕೆಜೋಳ ಅಂತಾರಲ್ಲ ಸರ್ ಸ್ವೀಟ್ ಕಾರ್ನ್ ಅದನ್ನ ಹಾಕಿದ್ದೇವಿ ಸರ್.
ಸರ್ ಸ್ವೀಟ್ ಕಾರ್ನ್ ಅದೂ ಆಲ್ಮೋಸ್ಟ್ ಸಿಟಿ ಜನರು ಅದನ್ನು ಲೈಕ್ ಮಾಡುತ್ತಾರೆ ಹಳ್ಳಿಯ ಜನರು ಲೈಕ್ ಅದನ್ನು ಲೈಕ್ ಮಾಡುದೀಲ್ಲ ಹೌದಾ ಇಲ್ವಾ ನಾ ಹೇಳ್ತಿರೋದ ಸತ್ಯನಾ ಇಲ್ಲಾ.
ಈಗ ಅದನ್ನ ಬೆಳೆದು ಬಿಜಾಪುರದಲ್ಲಿ ಇನ್ನೊಂದ ಇದೆಯಲ್ಲ ಸರ್ ಅದೇ ಗುತ್ತಿಗೆ ಕೊಟ್ಟು ಬಿಡ್ತೇವ ಸರ್ ಒಂದ್ ಎಕರೆಗೆ ಇಷ್ಟ ಅಂತ ಹೇಳಿ.
ಈಗ ಒಂದ್ ಎಕರೆಗೆ ಎಷ್ಟು ಬೆಳೆಯುತ್ತದೆ ಅದು ಪಾಪ್ ಕಾರ್ನ್? ಬಹಳಷ್ಟು ಜನರು ಹಾಕುತ್ತಾರೆ ಎಂಬುದು ಕೇಳ್
ಒಂದ್ ಎಕರೆಗೆ ನಲವತ್ತೆಂಟು ಛೇ ಸರ್ ಭಾಳ ಕಮ್ಮಿ ಇದ್ದಾವೆ ಸರ್.
ಸರ್ ಒಂದ ಪಾಪ್ಕಾರ್ನೆಗೆ ಬೆಲೆ ಎಷ್ಟು ಒಂದು ಸಣ್ಣ ಮೆಕ್ಕೆತೆನೆಗೆ ಒಂದು ಹತ್ ರೂಪಾಯಿ
ಸರ್ ನಮ್ ಕಡೆ ಎಲ್ಲ ಹೋಲ್ಸೇಲ್ ಆಗಿ ಒಂದ್ ಮೆಕ್ಕೆ ತೆನೆಗೆ ಒಂದ್ ನೂರ್ ಹನ್ನೆರಡು ರೂಪಾಯಿ ಅಂತ ತೋಗೊಂಡ ಹೋಗ್ತಾರೆ ಸರ್ ಅವರೆಲ್ಲ ಹತ್ತು ಇಪ್ಪತ್ತು ರೂಪಾಯಿಗೆ ಬೇಯಸ್ತಾರೆ ಸುಡ್ತಾರೆ ಸರ್ ನ ಹತ್ತ ಇಪ್ಪತ್ತ ರೂಪಾಯಿಗೆ ಮಾರ್ಕೋತಾರ್ ಸರ್.
ಈಗ ಪಾಪ್ ಕಾರ್ನ್ ದುಡ್ಡಿಲ್ ಸಾರ್ ನಿಮ್ಮ್ ಊರಲ್ಲಿ ನೀವು ಹೋಗಿ ಬ್ಯಾರೆ ಊರಿಗೆ ಟ್ರಾನ್ಸ್ ಪೋರ್ಟ್ ಮಾಡ್ತಿದೀರಾ ಈಗ?
ನಾವ್ ಟ್ರಾನ್ಸ್ಪೋರ್ಟ್ ಮಾಡೋಲ್ಲ ಸರ್ ಎಲ್ಲ ಅವ್ರಿಗೆ ಗುತ್ತಿಗೆ ಆಧಾರ್ ಮ್ಯಾಲ ಟ್ರೇಡರ್ಸ್ ಬಿಜಾಪುರ್ನಲ್ಲಿ ಇರ್ತಾರೆ ಸರ್ ಅವರೇ ಎಲ್ಲಾ ಬರ್ತಾರೆ ಎಲ್ಲಾ ಮೇ ಅಲ್ಲಿತನ ಎಲ್ಲಾ ಅವ್ರೇ ಮುರ್ಕೊಂಡ್ ಹೋಗ್ತಾರ ಸರ್ ನಂಗೆ ಮೇವ ಉಳಿತಲ್ಲ ಸರ್ ದನ್ಗೊಳ್ ಇದಾವೆ ಒಂದ ನಾಲ್ಕೈದು ಕರ್ಗಳ ಇದ್ದಾವೆ.
ಸರ್ ನಿಮ್ಮ್ ಊರಲ್ಲಿ ಸಾಕಷ್ಟ ಇಲ್ಲ ನಿಮ್ಮ ಊರಲ್ಲಿ ಸಾಕಷ್ಟು ಎಮ್ಮೆಗಳಿವೆ ಮತ್ತು ಹಸುಗಳಿವೆ ಎತ್ತುಗಳಿವೆ ನಾನಾ ತರದ ಮೇಕೆ ಸಾಕಾಣಿಕ ಎಲ್ಲಾ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೆನೆ ನಿಮ್ಮ್ ಊರಲ್ಲಿ. ಒನ್ ಸ್ವಲ್ಪ ಜನರು ಅದಕ್ಕೆ ಅಂತ ಮೀಸಲಿ ಇರ್ತಿದ್ದಾರೆ.
ಏನ್ ಸರ್
ಹಾನ ಈಗ ತುಂಬಾ ಇವೆ ಟ್ಟ
ಸರ್ ನಿಮ್ ವಾಯ್ಸಿಎಲ್ಲ ಕ್ಲಿಯರ್ ಕೇಳ್ತಾ ಇಲ್ಲದ ಸರ್- ಮವ ಕೆರ ಬರ ಪ್ರದೇಶದಲ್ಲಿ ಬರ್ಬೇಕು ಸರಿ ಇಶೂ ಇದದೆ ಇದ್ದ ಕಾರಣ ನಿಮ್ಮ ನೆಟವರ್ಕ ಅಟ ತ
ಸ ಸರಿಯಾಗಿ ಕೇಳತಿದ್ದೀಯಾ
ಸರಿ ಇ ನೀವು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದ್ರೆ ನಾವು ಮಾತೆ
ಈಗ ಕೇಳತಿದಿಯಾ ಸರ್- ಸರ್ ನಿಮ್ಮ ಊರಲ್ಲಿ ಸಾಕಷ್ಟು ಎಮ್ಮೆಗಳಿರ್ತವೆ ಮತ್ತು ಎತ್ತು- ಈಗ ಎತ್ತುಗಳು ಇರ್ತವೆ ಅವುಗಳಿಗೆ ಮೇವು-ಗಿವು ಹೇಗ ಮಾಡುತ್ತ
ಹ ಅದೇ ಸರಿ ಈಗ ನ ಹಲ್ದಲ್ಲಿ ಮ ಜಳ
ಹೌದಲ್ವಾ,
ಹ ಸರ ಹೊತಿಯ ಮುರ್ಕೊಂಡ್ ಹೋಗ್ತಾರೆ
ಈಗ ಒಂದ್ ಎಕರೆಗೆ ಎಷ್ಟು ಆದಾಯ ಬರ್ಬಹುದು ನಿಮ್ಮ ಮೆಕ್ಕೆಜೋಳ ನಿಮ್ಮ ಊರಲ್ಲಿ.
ನ ಮುಂದೆ ಎರೆ ಅವ್ರು ಹೇಳ ಪ್ರಕಾರ ಸರ್ ಅಂದ ಮತ್ತೆ ಮೇವದು ಉಳಿತಲ್ಲ ಸರ್ ನಮಗೆ ಅದ್ ಮ ಗೊಬ್ಬರ ಮತ್ತೆ ಎಲ್ಲ ಬರ್ಕು ಸರ್ ಅದಕ್ಕೆ